ನಮಸ್ತೆ ಕೇಳಿಸ್ತಿದೀಯಾ
ಹ್ಮ್ ಕೆಲಸಿದೆ ಹೇಳಿ
ಹ್ಮ್ ಹೇಳಿ ಚೆನ್ನಾಗಿದ್ದೀನಿ ನೀವ್ ಹೇಗಿದ್ದೀರಾ
ಹ್ಮ ಚೆನ್ನಾಗಿದ ನೀ ಚೆನ್ನಾಗಿದ್ದೀರಿ
ಹ್ಮ್
ಹ್ಮ್ ನಾಷ್ಟ ಆಯ್ತಾ
ಹ್ಮ್ ಆಯ್ತು
ಹ್ಮ್ ಮನೇಲಿ ಆ ಏನು ಉಪಿಟ್ ಮಾಡಿದ್ರು ಉಪಿಟ್ಟು ಕೇಸರಿಬಾತು ಮತ್ತೆ ಏನೋ ಪಲ್ಯ ಮಾಡಿದ್ರು
ಹಾ
ಚೆನ್ನಾಗಿತ್ತು ಪಲ್ಲಿಯ ಎರೆ ಸರಿ ಹಾಕೊಂಡ ತಿಂದೆ ಚೆನ್ನಾಗಿತ್ತು ಹ್ಮ್
ಯಾರ್ ಮಾಡಿದು
ಅಮ್ಮ ಮಾಡಿದ್ರು ನಾನ್ ಮನೆಯಲ್ಲಾ ಓಡ್ಸ ಎಲ್ಲ ಮಾಡ್ದ ಮತ್ತೆ ಅಕ್ಕ ಹೊರ್ಗಡೆ ಹೋಗ್ಬೇಕು ಅಂತ ಹೇಳಿದ್ಲು ಅವುಳ ನ ಏನೋ ಕೆಲ್ಸ ಮಾಡಕ್ ಆಗಿಲ್ಲ ಅದಕ್ಕೆ ನಾನೇ ಮಮ್ಮಿಗೆ ಸಹಾಯ ಮಾಡ್ದೆ ಆಮೇಲೆ ಅಮ್ಮ ಅಡ್ಗೆ ಎಲ್ಲಾ ಮಾಡಿ ಪೂಜೆ ಮಾಡಿ ಕೆಲ್ಸಕ್ ಹೋದ್ರು
ಓಕೆ
ಅಕ್ಕ ಹೊರ್ಗಡೆ ಹೋಗ್ಬೇಕು ಸ್ನೇಹಿತರ ಕರ್ದಿದ್ದಾರೆ ಅಂತ ಅಕ್ಕ ನೋ ಹೊದ ಹ ಮತ್ತೆ ಹ ಅವರೆಲ್ಲೂ ತಿರ್ಗಾಡಕ್ ಹೋಗಿದ್ದಾರೆ ಬಿಡಿ
ನೀವ ಹೋಗಿಲ್ವಾ
ಇಲ್ಲ ಹೋಗಿಲ್ಲ ನಾನು ನನ್ ಸ್ನೇಹಿತರನ ಸ ಹು ನಾನು ಹೇಳಿದ್ನಲ್ವಾ ಒಬ್ಬ ಸ್ನೇಹಿತ ಇದ್ದಾನಂತ ಅನ್ನ ಕೇಳ್ದ ಬಟ್ ದೇವಸ್ಥ ದೇವಸ್ಥಾನಕ್ಕೆ ಹೋಗ್ಬರೋಣ ಅಂತ ಕೇಳಿದ್ದೆ.
ಹ
ಏನು ಕೆಲ್ಸ ಇದೆ ಅಂತ ಅಂದ್ಬಿಟ್ಟು ಬರಕ್ ಯಕ್ಕಾಗಲ್ಲ ಇವತ್ತು ಸೋಮವಾರ ಹೋಗೋಣ ಅಂತ ಹೇಳಿದ್ರು ಆದಿಕ್ ಕೇಸರಿ ಬಿಡು ಆಯ್ತು ಅಂತ ಹಂಗೆ ಮನೇಲಿ ಸುಮ್ನೆ ಇದ್ದೆ ಮತ್ತೆ ನಮ್ಮ ಅಪ್ಪಾನೂ ಅಷ್ಟೇ.
ಹ್ಮ್
ಕೆಲ್ಸ ಇ ಶನಿವಾರ ಶನಿವಾರ ರಜಾ ಇರುತ್ತೆ ಅವರಿಗೆ ಇವ ಈ ಈ ಶನಿವಾರ ಇಲ್ಲ ರ ರಜಾ ಇಲ್ಲ ಹೋಗ್ಬೇಕು ಕೆಲ್ಸಕ್ಕೆ ಅಂತ ಅಂದ್ರು ಅವ್ರಿಗು ಎಲ್ಲಾ ಮಮ್ಮಿ ಅಡ್ಗೆ ಅಡುಗೆ ಎಲ್ಲ ಮಾಡಿ ಏನು ಗೊತ್ತಿಲ್ಲ ಬೇರೆ ಕಡೆ ಎಲ್ಲ ಕೆಲ್ಸ ಇಧೆಯಂತೆ ಆಹ ನೆಲ್ಮಂಗ್ಲ ಗೊತ್ತಲ್ವಾ
ಹ್ಮ್
ಅಲ್ಲಿ ಒಂದು ಅವರದು ಕಂಪನಿ ಅವ್ರದುು ಬ್ರಾಂಚ್ ಇದೆ ಸೊ ಅಲ್ಲಿ ಏನಾದ್ರು ಡಾಕ್ಯುಮೆಂಟ್ಸ್ ಎಲ್ಲ ಇರುತ್ತಲ್ವಾ ಅದನ್ನ ಎತ್ಕೊಂಡ್ ಹೋಗ ಸೋ ಅಲ್ಲಿ ಕರೆದಿದ್ದಾರಂತೆ ಅಲ್ಲಿಗೆ ಹೋಗಿದ್ದಾರೆ ಹಾ ಜಲ ಜಲ್ದಿ ಬಂದ್ಬಿಡ್ತಾರೆ ಒಂದ್ ಎರಡು ಮೂರ್ ಗಂಟೆ ಆಸ್ಟ್ರಲೆಲ್ಲಾ ಮನೆಗ್ ಬ ಇಲ್ಲ ಹೇಳಿದ್ನಲ್ವ ನನ್ ಸ್ನೇಹಿತನ ಕರ್ದೆ ಆ ಅವನು ಕೆಲ್ಸ ಇದೆ ಅಂತ ಹೇಳ್ದ ಅದ್ರಿಂದ ಆಗ್ಲಿಲ್ಲ ಹೋಗಕ್ಕೆ. ಅದಕ್ಕೆ ಅರ್ಥ ಮಾಡ್ಕೊಂಡು ಸುಮ್ಮ್ನೆ ಇದಿನಲ್ವಾ
ಹ್ಮ್ ನೀವ್ ಅರ್ಥ ಮಾಡ್ಕೊಂತೀರಾ ಅಂತ ಹೇಳ್ತೀರಾ ಅಂದ್ರೆ ಮನ್ಸಲ್ಲಿ ಏನಾದ್ರರು ಒಂದ್ ಬೇಜಾರ್ ಇರುತ್ತಲ್ಲಾ.
ಹ್ಮ್ ಹ್ಮ್ ಹ್ಮ ಹ್ಮ
ಹ್ಮ್ ನೀವೆಲ್ಲು ಹೋಗಿಲ್ವಾ.
ನಾನು ಸದ್ಯಕ್ಕೆ ಇವಾಗ ನಾನ್ ಹತ್ರ ಆಚೆ ಹೋಗೋತರ ಏನು ಐಡಿಯಾ ಏನಿಲ್ಲ. ಯೋಚನೆಗಳು ಏನಿಲ್ಲ ಆತರ ಸಪೋಸ್ ಆತರ ಏನಾದ್ರು ಇತ್ ಅಂದ್ರೆ ಹೊಗ ಹ್ಮ ಇವಾಗ ಸದ್ಯಕ್ ನಮ್ ಫ್ರೆಂಡ್ ಮನೆಗೆ ಹೋಗಿ ಬ ಇದು ಪಾರಿವಾಳ ಹತ್ರ
ಹ್ಮ
ಸಮಯನಾ ಸ್ಪೆಂಡ್ ಮಾಡಣ ಅನ್ಕೊಂಡಿದೀನಿ ನೋಡೋಣ.
ಹ್ಮ್ ಈಗ ಎಲ್ಲಿದ್ದೀರಾ.
ಈಗ ನಮ್ಮ ಫ್ರೆಂಡ್ ಮನೆ ಫ್ರೆಂಡ್ ಮನೆ ಹತ್ರಾನೇ ಇದ್ದೀನಿ.
ಅವ್ನೇನೋ ನಾ ನಾಷ್ಟ ಮಾಡಿಲ್ವಂತೆ ನಾಷ್ಟ ಮಾಡ್ಕೊಂಡು ಒಂದೇ ಟೈಮ್ ಹೋಗೋಣ ಅಂತ ಕರೆದಿದ್ದಾನೆ.
ಹ್ಮ
ಹ್ಮ್ ಸೊ ಅದಕ್ಕೆ ಕಾಯ್ತಾಇದೀನಿ.
ಹ್ಮ್ ಹ್ಮ್್ಮ
ಹ್ಮ್
ಸುತ್ತಾಡಿ ಸುತ್ತಾಡಿ ಚೆನ್ನಾಗ್ ಸುತ್ತಾಡಿ ಹುಡ್ಗುರ್ಗೇನು ಅಲ್ವಾ.
ಹ ಹುಡುಗರ್ ಲೈಫೇ ಅಷ್ಟೇ ಅಲ್ಲ ಏನ್ ಮಾಡೋದ ಹೇಳಿ ಅಲ್ಲಿ ಇಲ್ಲಿ ಸುತ್ತಾಡ್ಬೇಕು ಫ್ರೆಂಡ್ಸ್ ಜೊತೆ ಎಂಜಾಯ್ ಮಾಡ್ಬೇಕು ಅದೇ ಹುಡುಗುರ್ ಲೈಫ್
ನಾವ್ ಮನೇಲಿ ಏನಾಧ್ರು ರು ಹೊರ್ಗಡೆ ಹೋಗ್ಬೇಕಂದ್ರೆ ಒಂದ್ ಮೂರ್ ದಿನದಿಂದಿಂದಾನೇ ಕುೂತ್ಕೊಂಡ್ ಹೇಳ್ಬೇಕು ಅಮ್ಮ ನನ್ ಫ್ರೆಂಡ್ ನನ್ ಸ್ನೇಹಿತರು ಕರೀತಾ ಇದಾರಮ್ಮ ಹೋಗ್ತೀನಮ್ಮ ಹೋಗ್ತೀನಮ್ಮ ಅಂದ್ರೆ ಏನಕ್ಕೆ ಏನು ಎಲ್ಲಿಗೆ ಯಾರ್ ಜೊತೆ
ಯಾಕಂದ್ರೆ ನೀವ್ ಹೆಣ್ಮಕ್ಳಲ್ವಾ ಅದಕ್ಕೆ ಅವ್ರಿಗೊಂದು ಭಯ ಭಕ್ತಿ ಅನ್ನೋದ ಇರ್ ಇರುತ್ತಲ್ಲ ಏನ್ ಮಕ್ಕಳು ಅಂದ್ರೆ
ಹೌದು ಹ್ಮ್ ಅದಕ್ಕೆ ಹೇಳ್ಬಿಟ್ಟು ಹೋಗ್ತೀನಿ ಅಮ್ಮಗೆಲ್ಲಾ ಹೇಳ್ತೀನಿ ಅಪ್ಪಾಗ ಹೇಳಕ್ಕೆ ಸ್ವಲ್ಪ ಸ್ವಲ್ಪ ಭಯ ಆಗತ್ತೆ ಅವ್ರ ಏನಕ್ಕೆ ಸುಮ್ನೆ ಕರ್ಚು ಮಾಡ್ತೀಯ ಸುಮ್ನೆ ಟೈಮ್ ವೇಸ್ಟ್ ಮಾಡ್ತೀಯ ಅಂತ ಅವರು ಎಲ್ತಾರೆ ಹ ಅಪ್ಪಾ ಅಮ್ಮ ತರೆಲ್ಲ ಏನಿಲ್ಲ ಅಮ್ಮಗುನು ಗೊತ್ತು ಈ ಜನ್ರೇಷನ್ ಹೆಂಗೆ
ಹ್ಮ್
ಅಂತ ಎಲ್ಲ ಅದಕ್ಕೆ ಸರಿ ಅಂತ ಒಪ್ಕೊಂತಾರ ಅವರು
ತುಂಬಾ ್ಮ ಸಪೋರ್ಟ್ ಮಾಡ್ತಾರ ಇಲ್ಲ ನಿಮ್ಮ್ ಮಮ್ಮಿ ತುಂಬಾ ಸಪೋರ್ಟ್ ಮಾಡ್ತಾರ ನಿಮಗೆ
ಅಂದ್ರೆ ಸಪೋರ್ಟ್ ಅಂತ ಯಾರು ಇಬ್ರುೂ ಕಡೆನೂ ಇಲ್ಲ ಮತ್ತೆ ನಾರ್ಮಲ್ ಆಗಿ ನಾನು ನನಗ್ ನಮ್ಮ ಅಕ್ಕ ನಮ್ಮ ಅಕ್ಕಾಗ ನಾನು ಆತ ಹ್ಮ್ ನನಗೆ ನಮ್ಮಪ್ಪ ಮುದ್ ಮಾಡ್ತಾರೆ
ಓಕೆ
ಹ ಎಲ್ರುೂ ನಮ್ಮ ಅಕ್ಕ ಪಕ್ಕ ಇರೋ್ರಿಗೆ ಎಲ್ರಿಗುನು ಅ ಇವ್ರ ಲ್ಲ ರಿಲೇಟಿವ್ಸ್ ಎಲ್ಲ
ಹ್ಮ್
ಅವ್ರಗೆಎಲ್ಲಾರ್ಗೂ ಗೊತ್ತು ನನ್ ನಮ್ಮ ಅಪ್ಪಾಗ್ ನನ್ಂದ್ರೆ ಇಷ್ಟ ಅಂತ ಅದು ನನ್ನ ಇದು ಶಾಲೆಯಲ್ಲಿ ಇದ್ನಲ್ವಾ ಆವಾಗಿನ ಸಮಯದಲ್ಲಿ ನಾನ ಇಷ್ಟ ಇದ್ದೆ ಮುದ್ ಮಾಡಾ್ತಾ ಇದ್ರು ಇವಾಗ ನಾನು ಸ್ವಲ್ಪ ನಮ್ಮ್ ಅಕ್ಕ ಮಾತೆಲ್ಲ ಕೇಳ್ಕೊಂಡು ನನ್ ಬೇರೆ ತರ ಅವ್ರ ಅವ್ರ ಇಷ್ಟ ಪಟ್ಟಂಗೆ ನಾನ ಇಲ್ವಲ್ಲ ಇವಾಗ ಅಂದ್ರೆ ಅವ್ರಿಗೆ ಹೆಂಗೆ ಅಂದ್ರೆ ಮನೆಯಲ್ಲಿ ಚೂಡಿದಾರ ಹಾಕೊಂಡು ಕೈ ತುಂಬಾ ಬಳೆಗಳ ಹಾಕೊಂಡು ಆ ಅಣೆ ತುಂಬಾ ಬೊಟ್ಟಿಟ್ಕೊಂಡು ಕೂುದಲ್ಗೆ ತುಂಬ ಕೂುದಲ್ ತುಂಬಾ ಆ ಹೆಣ್ಮಕ್ಳ ಹಿಂಗ ಇರ್ಬೇಕಂದ್ರೆ ಗಂಡ ಮಕ್ಳು ಪಂಚೆ ಉಟ್ಕೊಂಡ್ ಕುೂತ್ಕೊತಾರ
ಗಂಡ ಮಕ್ಳು ಬಂದಿ ಅವರು ಅವ್ರಗ ಒಂದ್ ವಯಸ್ಸ ಅಂತ ಬರುತ್ತೆ ಆ ವಯಸ್ಸ ತಗ್ನಂಗೆ ಅವ್ರು ಇದ್ ಮಾಡ್ ಮಾಡ್ತಾರೆ
ಹ ನಮ್ಗುನು ನಮ್ಗೆ ಹೆಂಗಿಷ್ಟ ಆಗತ್ತೋ ಹಂಗಿರಗ್ ಬಿಡ್ಬೇಕಲ್ವಾ
ಇವಾಗ ನಾವು ಗಂಡ ಮಕ್ಳು ಆಚೆ ಹೋಗಿ ಸುತ್ತಾಡ್ತಾರಂತ ಹೆಣ್ಮಕ್ಳು ಸುತ್ತಾಡಕ್ ಆಗುತ್ತಾ ನಾವು ಗಂಡ ಮಕ್ಳು ಹನ್ನೆರಡು ಗಂಟೆ ಗಂಟ ನಾವು ಆಚೆ ಸುತ್ತ ಸುತ್ತಾಡಕ್ ಆಗುತ್ತೆ ಹೆಣ್ಮಕ್ಳ ಹಂಗೆ ಸುತ್ತಾಡಕ್ ಆಗುತ್ತಲ್ಲ ಅದಕ್ಕೆ ಇದಕ್ಕೆ ತುಂಬಾ ವ್ಯತ್ಯಾಸ ಇದೆ ಸೊ ನೀವ್ ಅರ್ಥ ಮಾಡ್ಕೊಬೇಕು ಹೆಂಗಿರ್ಬೇಕು ಹೆಣ್ಮಕ್ಳು ಹಂಗಿರ್ಬೇಕು ಸೊ ನಿಮ್ ಪೇರೆಂಟ್ಸ್ ನಿಮ್ ಒಳ್ಳೇದಕ್ಕೆ ತಾನೆ ಹೇಳೋದು ನಿಮ್ಮ ನಿಮ್ಮಮ್ಮ ಅಪ್ಪಾನೂ ನಿಮ್ಗೆ ಒಳ್ಳೇದ್ ಕಲತಾನೆ
ಹೌದು ನಾ ಹೇಳ ಕೇಳಸ್ಕೊಳ್ಳಿ ಸರಿ ಆಯ್ತ ಅವ್ರ ಹೇಳೋದು ಒಂದ್ ಕಡೆ ಒಪ್ಕೊಳ್ಳೋಣವು ಸರಿ ಆಯ್ತು ಆಹ ಹೆಣ್ಮಕ್ಳು ಶ್ರದ್ಧೆಯಿಂದ ಭಕ್ತಿಯಿಂದ ಇರ್ಬೇಕು ಅಂತ ಅನ್ಕೋೊಳ್ಳೋಣ ಹುಡುಗುರ್ಗುನು ಅದೇ ಅದನ್ನ ತಲಲಿ ತುಂಬುದ್ರೆ ಅವರು ಆ ಹುಡ್ಗಿಯನ್ನ ಈ ತರ ಎಲ್ಲ ಮಾಡೋದು ಈ ತರ ಏನೇನು ಕೇಸ್ಗಳಾಗಗ್ತದ ಅಲ್ಲ ಆ ತರ ಎಲ್ಲಾ ತರದ್ುಗರ್ ಮೈಂಡ್ ಸೆಟ್ ಇಂದ ಅಲ್ವಾ ಸೊ ಹುಡ್ಗೀರ್ನ ಚೇಂಜ್ ಮಾಡೋದಲ್ಲ ಹ ಅಕ್ಕರ್ ತಲೆಲ್ ಬುದ್ಧಿ ಇದೆಯಲ್ಲಾ ಬುದ್ಧನ್ ಚೇಂಜ್ ಮಾಡ್ಬೇಕ್ ಫಸ್ಟ್.
ಹೌದಾ
ಅರ್ಥ ಆಗ್ತಿದ್ಯಾ ಹೌದು ಸೊ ಅವಾಗ ಅಹ. ಏನ್ ಅಪ್ಪ ಅಮ್ಮ ಇರ್ತಾರೆ ಹುಡುಗುರ್ ಅಪ್ಪ ಅಮ್ಮ ಅವ್ರು ಹೇಳ್ಕೊಡ್ಬೇಕು ಒಂದ್ ಹೆಣ್ಮಗುನ ಹೆಂಗೆ ರೆಸ್ಪೆಟ್ ಸ್ಪೆಕ್ ಮಾಡ್ಬೇಕು ಅಂತ. ಇವಾಗ ಹೆಣ್ಮಗುನು ಗಂಡ್ ಮಗುನ ಅವ್ರು ಹೆಂಗೆ ಟ್ರೀಟ್ ಮಾಡ್ತಿದಾರೆ ಗಂಡ್ ಮಕ್ಳ ಹೆಣ್ಮಕ್ಳನ್ನ ಇವಾಗ. ಕೇಸಸ್ ಎಲ್ಲಾ ನೋಡ್ತಾ ಇದ್ದೀರಾಲ್ವಾ ನ್ಯೂಸ್ಗಳಲ್ಲೆಲ್ಲ ಸೊ ಆತರ ಹೆಣ್ಮಕ್ ಮಕ್ಳ ಗಂಡ ಮಕ್ಳಗ್ ಮಾಡಿದ್ರೆ ಸುಮ್ಮನೆ ಇತಾರ ಮಾಡಕ್ ಆಗುತ್ತಾ.
ತಾಯಿಗು ಎಲ್ಲಾ ತಂದೆ ತಾಯಿ ಅವ್ರ ಮಕ್ಳನ ಚೆನ್ನಾಗ್ ಬೆಲ್ಸ್ತಾರ ಅಂತ ಹೇಲಕ್ ಆಗಲ್ಲ. ತಂದೆ ತಾಯಿ ಚೆನ್ನಾಗ್ ಬೆಲಸ್ ಆದ್ರೆ ಅವ್ರ ಮಕ್ಕಳು ಒಬ್ಬೊಬ್ಬರು ಕೇಲ್ತರೆ ಒಬ್ಬೊಬ್ಬರು ಕೇಲ್ದಲ್ದಿರ ಹೋಗ್ತಾರೆ ಒಬ್ಬೊಬ್ರು. ಒಬ್ರು ಒಲ್ಲೆ ರೀತಿದಲ್ ತಗೊರೆ ಒಬ್ಬೊಬ್ರು ಕೆಟ್ ರೀತಿದಲ್ ತಗೊತಾರೆ ನಾವು ಹೇಲಕ್ ಆಗಲ್ಲ. ಲ್ಲ ಯಾವ್ ಹುಡ್ಗರು ಯಾ ಟೈಮಲ್ಲಿ ಏನ್ ಏನ್ ಮಾಡ್ತಾರ್ ಅಂತನು ಹೇಲಕ್ ಆಗಲ್ಲ. ಹಾ ಆದ್ರೆ ಅದ್ರಿಂದ ನಿಮ್ಗೆ. ಅದು ಈ ತರ ನ್ಯೂಸ ಈ ತರ ಎಲ್ಲಾ ನೀವ್ ನೋಡೋದು. ಇದು ದ್ ಕಾನಸ್. ತಾ ಇರ್ಬೋದು ಅದಕ್ಕೆ ಹೆಲೋದು ಹೆಣ್ ಮಕ್ಳ ಹೆಂಗಿರ್ಬೇಕೊ ಹಂಗಿರ್ಬೇಕು ಅಂತ.
ಹೆಣ್ಮಕ್ಳಗ್ ಹೆಂಗಿರ್ಬೇಕ ಹಂಗಿರ್ಬೇಕ ಅಂತ ಹೇಳೊದಕ್ಕಿನ್ನ ಮುಂಚೆ.
ಸೊಲಿ ನೀವು ನಿಮ್ಮ ಮಮ್ಮಿ ಜಾಗ್ದಲ್ಲಿ ನೀವು ಇದ್ದಿದ್ರೆ. ನಿಮ್ ಹೆನ್ ಮಕ್ಳನ ನೀವ್ ಅತರ. ಓಡಾಡಕ್ಕೆ ಎಲ್ಲಾ ಅಲ್ಲಿ ಇಲ್ಲಿ ಓಡಾಡಕ್ಕೆ ಹುಡುಗರ್ ಜೊತೆ ಸೇರಕೆ ಅಲ್ಲಿ ಇಲ್ಲಿ. ಲೇಟ್ ನೈಟ್ ಅಲ್ ಅಲ್ಲೆಲ್ಲ ಹೋಗಾಕ್ ಬಿಡ್ತೀರಾ ನೀವು.
ಹೌದು ಬಿಡ್ತೀನಿ ನನಗ್ ಗೊತ್ತು ನನ್ ಮಕ್ಳ ಹೆಂಗೆ ಅಂತ ನಾನ್ ತಿಳ್ಕೊಂತೀನಿ ಫಸ್ಟು. ಅವ್ರ್ ಬುದ್ಧಿ ಹೆಂಗಿದೆ ಹೆಣ್ಮಕ್ಳದು ಬುದ್ಧಿ ಇದೆ ಹೆಂಗಿದೆ.
ಹೆಂಗಂತ ಗೊತ್ತು ಅಂದ್ರೆ ಜೊತೆಲಿ ಇರೋ ಹುಡುಗರು ಹೆಂಗಂತ ನಿಮ್ ಗೊತ್ತಿರುತ್ತಾ.
ಗೊತ್ತಿರಲ್ಲ ನಾನ್ ಅದನ್ನು ಚೆಕ್ ಮಾಡ್ತೀನಿ ಅದನ್ನು. ನೋಡ್ತೀನಿ ಯಾವ್ ತರ ಸ್ನೇಹಿತರನ್ನ ಮಾಡ್ಕೊತ ಇದ್ದಾಳೆ ಅಂತ ಎಲ್ಲ ನೋಡ್ ತಿನ್ ಫಸ್ಟು ನೋಡ್ಬಿಟ್ಟು ಆಮೇಲೆ ಇವ್ರ್ ಇವ್ರ್ ಜೊತೆ. ಮತ್ತೆ ಸೇರುದ್ರೆ ನೀನ್ ಈ ತರ ಆಗ್ತಿಯ ಅತರ ಆಗ್ತಿಯ ಅಂತ ಅವ್ರಿಗೆ ಅರ್ಥ ಮಾಡಸ್ತೀನ್ ನಾನು.
ಹ್ಮ್ ಅದೇ ಅಲ್ತ ಅಲ್ವಾ ಬಾಯಲ್ಲಿ ಎಲ್ಲಾಕ್ಕೆ ತುಂಬಾ ಅಂದ್ರೆ ತುಂಬಾ ಸುಲಭ ಅದು. ಅಂದ್ರೆ ಆ ಜಾಗದಲ್ಲಿ ಇದ್ದವ್ರಿಗೆ ಗೊತ್ತಾಗುತ್ತೆ ಆ ಕಷ್ಟ ಏನು ಅಂತ.
ಅದು ಅ ಹೇಳ್ತಾರದ್ ಕರೆಕ್ಟ್ ಅಲ್ವಾ ಈ ತರ ನಾವು ಅವ್ರಿಗೆ ಅವೇರ್ನೆಸು. ಅಂದ್ರೆ ಅವ್ರಗಿದ್ ಕೆಟ್ಟ್ದು ಇದು ಒಳ್ಳೇದು ಅಂತ ಅವ್ರಗೊಂದ್ ಮಾತ್ ಹೇಳ್ಬೇಕಲ್ವಾ ನಾವು. ಪೇರೆಂಟ್ಸ್ ಆಗಿ ನಾವ್ ಹೇಳಿದ್ರೇನೆ ಅವ್ರಗ್ ಅವಾಗ ಅರ್ಥ ಆಗುತ್ತೆ ಓಕೆ. ಇದು ನನ್ಗ್ ಒಳ್ಳೇದಲ್ಲ ಅನ್ನೋ ತರ ಅವ್ರಗ್ ಅನ್ನಸ್ಬೇಕು.
ಹೌದಾ
ಅಲ್ವಾ ನೀವೇ ನೀವೆತ್ ಅ ಯೋಚ್ನೆ ಮಾಡಿ.
ಹ್ಮ
ಹಂಗಂದ್ಬಿಟ್ ಹೆಣ್ಮಕ್ಳು ಹೊರ್ಗಡೆನೆ ಹೋಗ್ಬಾರ್ದು ಆಯ್ತು ಗಂಡ್ಮಕ್ಳೇ ಎಲ್ಲಾನು.
ಲಿ ನಾವು ನಾನು ಹೋಗ್ಬಾರ್ದು ಅಂತ ನಾನೇನು ಅವ್ರಗೆ ತಡಿ ತಲ್ಲ ಆಯ್ತಾ ಹೋಗ್ಲಿ ಅಂದ್ರೆ ಅದಕ್ಕಂತಾನೂ ಒಂದು ಇದ್ ಇರುತ್ ತೆ ಟೈಮಿಂಗ್ ಸೆನ್ಸ್ ಅನ್ನೋದ್ ಇರುತ್ತೆ ಒಂದ್ ಸಮಯ ಅನ್ನೋದ್ ಅನ್ನೋದ್ ಇರುತ್ತೆ.
ಅಲ್ಲ ಉಡ್ಗುರ್ಗೆ ಇರೋ ಸಮಯಾ ಹ ಹೇಳಿ ಹೇಳಿ.
ಕ ಅನ್ನೋದು ಅಂತ ಇರುತ್ತೆ ಅದಕಂದಾನ ಒಂದ್ ಲಿಮಿಟ್ ಅನ್ನೋದು ಇರುತ್ತೆ ಆ ಲಿಮಿಟ್. ಟೋಲ್ಗಡೆದ ನಾವು. ಮಾಡ್ಕೋಂಬೇಕ್ ಅದನ್ನ ಬಿಟ್ಟಿ ನಾವು ನಮ್ ಲಿಮಿಟ್ನ ಕ್ರಾಸ್ ಮಾಡ್ಕೊಂಡ್ ಹೋಗ್ತಿವ್ ಅಂದ್ರೆ. ಅದು ಕಷ್ಟಾನೇ ಅದು.
ಅಲ್ಲ ಇವಾಗ ಹುಡ್ಗರ್ಗೆ ಲಿಮಿಟ್ ಅದು ಇದು ಅಂತ ಏನ್ ಹೇಳ್ತಿದ್ದೀರಾ ನೀವು. ಅದ್ ಹುಡುರ್ಗಿಲ್ಲ ಅಂದ್ಮೇಲೆ ಹುಡ್ಗಿರ್ಗ್ ಏನಕ್ ಇರ್ಬೇಕು. ಅವ್ರಗು ಒಂದೇ ಲೈಫ್ ಅಲ್ವಾ ಅದಕ್ಕೆ ನಾನು ಹೇಳ್ತಾ ಇರೋದು ಹುಡ್ಗಿರದು ಬುದ ಏನಿದೆ ಅದನ್ನ ಫಸ್ಟ್ ನಾವು ಬದ್ಲಾಯಿಸ್ಬೇಕು ಹುಡ್ಗಿಯರನ್ನ ಬಟ್ಟೆ ಹಾಕೋದ್ರಿಂದ ಏನು ಜಡ್ಜ್ ಮಾಡ್ತಾರೆ ಅದನ್ನೆಲ್ಲಾ ಬಿಡ್ಿಸಿಿ ಹುಡ್ಗರ್ನ ಬುದ್ಧಿ ಏನಿದೆ ಅದನ್ನ ಬದ್ಲಾಯಿಸ್ಬೇಕಕ್ ನಾವ್ ಫಸ್ಟ್ು ಅದನ್ನ ನಮ ಸೊಸೈಟಿ ಮಾಡ್ಕೊಟ್ರೆ ಚೆನ್ನಾಗಿರತ್ತೆ ಉಡುಗಿಯರ ಎಲ್ರಿಗೂನು ಫ್ರೀಡಮ ಇರ್ಬೇಕು ಇವಾಗ ನಮ್ಗೆ ಏನ್ ಫಂಡಮೆಂಟಲ್ ರೈಟ್ ಇದೆ ರೈಟ್ ಟ ಫ್ರೀಡ್ ಅಂತ ಫ್ರೀಡಮ್ ಅಂದ್ರೆ ಏನು ಎಲ್ರು ಈಕ್ವಲ್ ಮತ್ತೆ ರೈಟ್ ಟು ಈಕ್ವಾಲಿಟಿ ಈಕ್ವಾಲಿಟಿ ಅಂದ್ರೆ ಏನು ಎಲ್ರುನು ಸಮವಾಗಿ ನೋಡದಲ್ವಾ ಸರಿ ಇರಿ ನನ್ಗ್ ಬೇರೆ ಯಾವವು್ದೋ ಒಂದು ಅಹ ಕರಿೆಯ ಬರ್ತದೆ
ಓಕೆ ಓಕೆ